ಅದು
ಏನ್ ಆರಾಮ.
ಅರಾಮ್ ಪಾ ನೀನ್ ಅರಾಮ್ ಅಲ್ಲೇನ.
ಹ್ಮ ನಾನ್ ಆರಾಮ.
ಎಲ್ಲಿ
ಆ
ಎಲ್ಲಿ
ಉರಾಗ.
ಹೌದಾ ಮತ್ತೆ ಏನ್ ಸಮಾಚಾರ.
ಏನು ಇಲ್ಲೋ ಡ ಇವತ ಅಮಾವಾಸ್ಯೆ ಅದಲಾ.
ಅಮಾಷಾ ಹು
ಹ್ಮ ಹೋಳಿಗೆ ಮಾಡವು ಅವು ಎಲ್ಲಾ ಮ ನಮ್ಮ ಮನೆ ಹೊಂದ ಕರದಾದ ಮೈ ತೊಳ್ದ ಆಗ.
ಹ್ಮ್
ಅವು ಮಣ್ಣೇನ ಎತ್ತ ಮಾಡ್ತಾರಲ್ಲಾ.
ಹೌದೌ ಹೌ ಹಾ ಹಾ
ಅವ ಮಾಡ್ದ ಈಗ ಮತ್ತೆ ಆಗಲ್ಲ ಹಚ್ಚಿದೆೇನ ನೀವ ಹತ್ತ ಹದಿನೈದ ನಿಮಿಷದಿಂದ ನೀ ಅತ್ತಲಿಲ್ಲಲ್ಲ.
ಹ್ಮ ಹಾ
ನೋಡಮ ಇನ್ನೊಸಲ ಹಚ್ಚಿ ನೋಡಮ್ಮ ಅಂತ ಹಚ್ಚಿದಾ ನಾ.
ಹ ಹೌದಾ
ಏನ್ ಊಟ ಆಯ್ತಾ.
ಊಟ ಆಯತ ನಿಮ್ದ.
ನಮ್ದ ಇನಇಲ ನಡಪಾ ಮುಂಜೆ ಲ ನಾಷ್ಟ ಆಗ್ಯದ ಈಗ ಈಗ ಮಧ್ಯಾಹ್ನ ಕ ಹೋಳಿಗಿ.
ಹೋಳಗೆ ತುಪ್ಪ.
ಹ್ಮ್
ಇದ ಮಜ್ಜಿಗಿ ಮಾಡ್ತರಾ ನೀವು.
ಹ್ಮ್ ಇಲ್ಲಾ ಹೋಳಗಿ ಇ ಹ ಮಜ್ಜಗಿನ್ ಇರ್ತಾ ಮೊಸರನು ಇರ್ತವ ಹಾಲು ಇರ್ತಾವ.
ಹ್ಮ್ ಹೌದಾ
ಈ ಕಡೆ ತುಪ್ಪನ ಇರ್ತದ
ಹ್ಮ್
ನಾನು ತಮ್ಮ ಬರ್ತಾನೆ ಇವತ್ತ್ ಸಾಯಂಕಾಲ ಹೋಳಿಗೆ ಉಣಕ
ಹೋಳಿಗೆ ಉಣಕು ಬರ್ತಾನೆ ನೀ ಮನೆೆ ನಂದ ಮತ್ತೆ ಬರ್ತಾನ
ಬರ್ತಾನೆ ಅವತ್ ಬಂದ್ ಒತನ ಬಿಡಲ್ಲಆವಾ
ಯಾಕ
ಹೋಳಿಗೆ ತುಪ್ಪಕ್ ಬ್ವ ನವ
ಹ್ಮ್
ಹ್ಮ್ ಅಮಾವಾಸೇ ಅಮಾವಾಸೇಗ್ ಬರ್ತಾನ ಆವಾ ಡೈಲಿ ಮುಂಜೆಲ್ಲೆ ಹೌದ?
ಹ್ಮ್ ತುಪ್ಪ ಬಾರಿ ತುಪ್ಪ
ಹ್ಮ್ ಮತ್ತೆ ತುಪ್ಪ ಭಾವ ಆ ಹೋಳ್ಗಿ ತುಪ್ಪ ಹಾಲು
ನನಗ್ ತುಂಬಾ ಇಷ್ಟ ತುಪ್ಪ ಹಾಲ ನೆನಬೇಕಕ್ಕು ಆಯ್ತು ಮ ಹೋಳಿಗೆ ಹಾಲುಗೆ ಹಾಲು ತುಪ್ಪ ಮತ್ತೆ ಬದನಕಾಯಿ
ಹ್ಮ್ ಬದ್ನಕಾಯಿ ಒಂದೊಂತಲ್ಲಿ ಹಪ್ಪಳ ಇರ್ತಾವ
ಬಾರಿಟಸ್ಟ ಆ ಹನ ಹ
ಹ್ಮ್ ಮತ್ತೆ ಬಿಸಿ ಬಿಸಿ ಯದ್ದಾಗ ಯಾನ ಹೆಂಗ ನಾಕು ನಾಕ್ಕೋದಂಗ್ ಆಗಿರ್ತದ
ಹ್ಮ ಬಾರಿೆಷ್ಟ ಸ
ಏನ ಮುಂಜೆಲಿ ಏನ್ಇತ್ತು ಹಾಸ್ಟೆಲ್ ದಾಗ ಊಟ
ಊಟಾ ರೈಸ್ ಮಾಡೈಟಾರ ನೋನು
ಬರ್ ರೈಸೇ....
ಹ್ಮ್ ರೈಸ್ ಮಾಡಿದ್ರ ಅದೇ ಹ್ಮ್ಮ
ನಾ ಮಧ್ಯಾಹ್ನ ಊಟ ಒಂದುವರೆಗ ಅದೇನೆ
ಪಾಜ ಉಟ್ ಹ್ಮ್್ಮ ಮದೆ ಒಟ್ಟು ಆದ ಇವತ್ತು ಅಂಟ್ಯಾರ ಹೋಳಿಗ್ ತರ್ತಾರ ಅಂತ ಮಾಡಬೇಕು ಊಟ
ಎಲ್ಲಿ ಮಂದೆಂತಾ
ಹ್ಮ್
ಎಲ್ರಿಗೆ ಸಲ್ತಾವ ಎಲ್ರಿಗೆ ತಂದು ಕೊಡ್ತಾರನಾ
ಎಲ್ರ ತಂದು ಕೂಡ ಹು್ಿಡ್ದ ಬೇಕಾದ್ರ ತ ಕೊಡ್ತಾನ
ಅದೇ ಅಂದೇ ಉಳಿದಾರ ಎನ್ ಮಾಡಬೇಕ
ಉಳಿದ ಉಳಿದಾರ ಇಲ್ಲ ಎಲ್ಲ ಕೋಣ ನಮ್ ಬೇಟದಾಗ ಅಷ್ಟೆ
ಎಲ್ಲ ಉಳ್ದಾರ ಅವ್ರೇಏನ್ ಊಟ ಮಾಡ್ತಾರಂತ
ಅವರ
ಹ್ಮ್
ಸಾಮಾನ್ಯವಾಗಿ ಏನ್ ಮಾಡ್ತ ಮದ್ಯಾಹ್ನ ಊಟರ ಅದೇ ಮಾಡ್ತಾರೆ
ಹೌದಾ? ಹಂಗ? ಹೌದು
ಅಲ್ಲ? ಅಬ್ದುಲ್ ಏ ಅಬ್ದುಲ್ಲ ಹಲೋ
ಹಲೋ
ಏನಡ ಸಮಾಚಾರ?
ಏನಿಲ್ಲ ಸುಮ್ ಮಕ್ಕಂಡ್ ನೋಡಿ.
ಹ್ಮ ಊಟ?
ಊಟ ಮುಂಜೆಲ್ ನಾಷ್ಟ ಆಗ್ಯದಾ
ಹ್ಮ
ನಾವು ಇದು ಮಾಡ್ತಾರ ಎರಡು ಗಂಟೆಕ್ ಉಣ್ಬೇಕು.
ಹೌದಾ?
ಹ್ಮ ಹ್ಮ ಹೋಳಗಿ ತುಪ್ಪ ಹಾಲು
ಹ್ಮ ಹೌದಾ?
ಹ್ಮ
ಹ್ಮ
ಆ ಹಾಸ್ಟೆಲ್ಗ ಏನ್ ಸ್ವೀಟ್ ಏನ್ ಮಾಡ್ತಾರ ಅಲ್ಲಿ?
ಇಟ್ಟ ಇರತ್ ಹೋಳಗ ಆ ಹುಡುಗರ ಯಾವ ಮಾತಾಡಲ್ಪ ಹೀಗೆಲ್ಲ. ಹ್ಮ ಹುಡುಗರು ಮಾತಾಡವಲ್ಲಿಗ?
ಮಾತಾಡುವಾಗ ಅವಾಗ ಮಾಡ್ತಿರಂತಲ್ಲ ನಮ್ ತಮ್ಮಂದಪ್ಪ ಯಾವಾಗ ಮಾಡಿರಂದ ಮೊದ್ಲು.
ಎಕ್ಸೋಸಿ ಹ್ಮ
ಫಸ್ಟ ಪಿ ಯು ಸಿ ಇದ್ದಾಗ ಹಾಸ್ಟೆಲ್ದಾಗ ಮಾಡ್ರ ಹೋಳಿಗೆ ಅಂತ ಹೇಳ್ದ ಒಂದ್ಸ
ಎಲ್ಲೆಲ್ಲಿ ಮಾಡ್ತಾರೆ ಹೀಗೂ ಯಾವ ಹುಡುಗರು ಹೇಳವಲ್ರು.
ಇಂಥ ಡೇ ಇಂಥ ದಿನ ಮಾಡಸ್ಬೇಕಾ ತಿಂಗಳಾಗ್ ಒಂದ್ಸಲಾನ ಮಾಡ್ಸ್ಬೇಕಲ ಒಂದ್ಸಲ ಎರಡ್ ಸಲ ಅದನ್ನ ಎಲ್ಲಾ ಟೇಸ್ಟ ಮಾಡ್ಬೇಕು.
ಅದು ಹೆಂಗ್ ಮಾಡ್ತಾರ ಅಂತಂದ್ರ ಯಾವ್ದ ನ ಒಂದ್ ಸ್ವೀಟ್ ಕ್ಯಾನ್ಸಲ್ ಮಾಡ್ಬೇಕ್ ನಾವು ಗುಲಾಬ್ ಜಾಮೂನ್ ಆಯ್ತ ಯಾವ್ದಾನ ಆಯ್ತು
ನೀ ಒಂದ ಒಂದ್ ವಾರ ಕ್ಯಾನ್ಸಲ್ ಮಾಡ್ಕೊಬಿಡ್ಬಹುದು ಮಾಡ್ಬಹುದು.
ಮಾಡ್ತಾರೊ?
ಕ್ಯಾನ್ಸಲ್ ಮಾಡ್ಕೇಬೇಕು ಒಂದ್ ತಿಂಗಳಾಗ ಒಂದ್ಸಲ ಒಂದ್ ವಾರ ಮಿಸ್ ಆದ್ರೆ ಏನ ಅದೇಳ್ ಈಗ ಗುಲಾಬ್ ಜಾಮ್ ಏನ್ ಹೊರಗೆ ಸಿಗತಾವ?
ಹ್ಮ ಸಿಗತಾವು.
ಹೋಳಗಿನು ಸಿಗತಾವಂದ್ರನ ಅದ ಇಲ್ಲಿ ಆದಂಗ ಆಗಲ್ಲ ಅವೆಲ್ಲ.
ಹ್ಮ
ಒಂದ ಇರ್ತವ ಅಂತ ಹೊಳಿಗೆ ಅವು.
ಹ್ಮ
ಒಂದು ಗುಲಾಬ್ ಜಾಮ್ ಒಂದ ವಾರ ಕ್ಯಾನ್ಸಲ್ ಮಾಡಿ ಒ ಒಂದು ತಿಂಗಳದಾಗ್ ಒಂದು ವಾರ ಕ್ಯಾನ್ಸಲ್ ಮಾಡ್ಕಾಂಬಿಡಕ್ ನಡಿತ ಆರಮ್.
ಹೌದಾ? ಮ ಹುಡುಗರು ಹೊರಗಿನಟಚ್ ಅಂತವು ಇವಾಗ್ ಎಲ್ಲಾ ಹೊರ್ಗ ಎಲ್ಲ ಜಂಕ್ ಫುಡ್ ತಿನ್ನಾಕ್ ಕುಂತಾವ್.
ಹೌದೌದು ಅದ್ರಾಗ್ ಒಂದು ಹುಡುಗರು ಗಾಡಿ
ಹ್ಮ ಗಾಡಿಯ ಅವು
ಗಾಡಿದ್ರೆಂಗ ಸುಮನೆ ಹೋಗ ಎಾರ್ಡ್ ಎರ ಕಿೋಮೀಟರ್ ಅದ ಬಸ್ ಸ್ಟ್ಯಾಂಡ್ಿಗೆ ಸ್ಟ್ಯಾಂಡಿಗೆ ಹಓದ ಹಂಗೆ ತಿರುಗಾಡಿಕ ಗಾಡಿ ತಗೊಂಡು
ಹ್ಮ್
ತಿಂದು ಬರದಪ್ಪ ಹೊರಗೆ
ಹ ಅಷ್ಟ
ಹ್ಮ್ ಅಷ್ಟ ಚಲೋ ಇದ್ರರು ತಿನ್ನೋದ ಇಲ್ಲಾದ್ರೂ ಹೊರಗೆ ಹೋಗೋದ ಹಂಗೆ ಮಾಡ್ತಾರೆ
ಹ್ಮ ಮತ್ತಪ್ಪ ನಾವ್ ಹೊರ್ಗನ್ ತಿನ್ನಲ್ಲ ನೋಡು
ಬಾಚಿನ ಬಳದಾವ ಅವರಿಗೆ ಎಂತ ಅನ್ಿವಾರ ವಾರಾಗ ಒಂದ್ ದಿನ ಯಾರ್ ಸಲ ಆದ್ರೆ ಏನೊಂದ್ಸಲ
ಹ ಗೋಬಿ ಪಾನಿಪುರಿ ಅನ್ನೋದು ನಮ್ಗೆ ಯಾವಾಗ ತಿಂತೀವ ನಾವು ವರ್ಷ ಒಂದ ಎಡ್ ಸಾವಿತಿ
ನಾ ನಾಂಗಗೆಪ್ಪಾ
ಏನ ಅಂದ್ರೆ ಏನ ಯಾವಾಗ ವ ಆದಾಗ ಶಾಪ್ರ ಬಜಿ ತಿಂತನಿ ಮತ್ತೆ ಎಗ್ರಸ್ಿನಲ್ಲ ಎಗ್ರೈ್ಸ್ ಅಂತ್ರ ನೆನ್ಪಿರ್ ನೋಡಿ ಯಾವ ತಿಿ ನೆನ್ಪಿರ್ಲಿ ಒಂದ್ ವರ್ಷ ಆಯತೆನೆ
ಹಾ
ನಗ್ರ ಚಂದ ನೆನಪೇ ಇಲ್ಲ ಮತ್ತೆ ಇತ್ತ ನ ಅಂದ್ರೆ ಅವದಾಗ ರೈಸ್ ತಿಂತ ನಾನ ಮತ್ತೆ ಮತ್ತೆ ಬೋಂಡಾ ನನ್ ಫೇವ್ರೇಟ್ ಅ ಬೋಂಡಾ ತಿಂತು ಆದದಾಗ
ಹ್ಮ್ ಬೋಂಡ್ಯ್ ಬಸ್ ಸ್ಟ್ಯಾಂಡ್ ಬಳಲಿ ಯಾೆ ಕ್ಯಾನ್ಸಲ್ ಆಗತ್ತಲ್ಲಾ
ಯಾರ ಕೇಳಿದ್ರ
ಅಲ್ಲಿಲ್ಲ ಹೋಟೆಲ್ ಯಕಡೆ ಚೇಂಜ್ ಮಾಡ್ರೆ ನನ್ ಕಂಡಿಲ್ಲ ಮನ್ನೆ ಹೋಗಿದ್ದ್ಯಪ್ಪಾನ
ಹೌದಾ
ಅಲ್ಲಿ ಬಾರಿ ಮಾಡ್ತಾರಪ್ಪಾ ನಾವು ಬಸ್ ಸ್ಟಾಂಡ್ಗಾದ ಬ ಒಂದು ಬೋಂಡ ಪ್ರಸ್ ತಿಿಂದ ಬಂದ್ಬಿಡ್ತಿದ ಐವತ್ತು ರೂಪಾಯಿ ಕೊಟ್ಟೆ
ನಾನ್ ಅದತಿ ನಾನ್ ಹಂಗೆ ಮಾಡ್ತೆ
ಬಾರಿ ಟೇಸ್ಟ್ ಆಯತು ಬೋಂಡಾ ಮಜ್ಜಿಗೆ ಅದ ಆ್ತ ಮಾಡ್ತರ
ಹ್ಮ್
ಮಜ್ಜಿಗೆ ಅದು ಹಾಕ್ತ್ರರು ಕೊತ್ತಂಬರಿ ಅದು ಬಾರಿ ಗಮ್ಮ ಅಂತಿತ್ತು
ಬಾರಿ ಮಾಡ್ತಾರೋ ಅಲ್ಲಿ ಹೋಟ್ಲ್ ಅಲ್ಲಿಯ ಆದ ಬಾಷ ಹೊಸ ವಷ ಮಾಡಿ ಇಲ್ಲಾನ
ಹೌತ್ ನಾವ್ ಆರಾಗ್ ಮುಚ್ಚ ಏನ್ ಮಾಡತ ಮನ್ನಿ ಲಾಸ್ಟ್ ಪೇಪರ್ ಏ ಅಡ್ಮಿಷನ್ ಮಾಡಕ್ೋದಾಗ ಆಯ್ತಪ್ಪ ಅಡ್ಮಿಷನ್ ಮಾಡಕ್ ಹೋಗಿದ್ದೆವಾಗ
ಹ್ಮ
ಈ ತಿಂಗಳನ ಏಳನ ತಾರೀಕ ಏ ಎಂಟನೇ ತಾರೀಕು ಇದ್ದಿಿಲ್ಲ ನೋಡ ಅಂಗಡಿ ಕಾಣಿಲ್ಲ ಬ ಅದ್ರಾಗೆ ಬಜಿ ಮಾರಕ್ ಮಾಡಕ್ ಕುಂತ್ರ ಅದ ಅಂಗಡಿ ಅದ ಬೇರೆದಾವ ಗೊ ಏನ್ ಟೈಮಿಂಗ್ ಏನ್ ಚೇಂಜ್ ಮಾಡ್ರಿ ಏನ್
ಮೊಚರ ಬರ್ತಲ್ಲ ಮುಚ್ಚರ್ ಮುಚ್ಚಚಾರ ಅಂಗದ
ಅಂಗ್ರೀ ಅವತ್ ಮುಚ್ಚಿದ್ರಂದ
ಹಾ ಮುಚ್ಚಿಡ್ತಾರ ಅದು ಹಂಗಂಗ ಅದ ಹೆಂಗ ಬಂದ್ ಮಾಡ್ತಾರ ಬ
ಹೌದ ಬಾರಿ ಮಾಡ್ತಾರ ಏನ ಮುಚ್ಚಿದ್ರ ಏನ ಬೇರೆ ಕಡೆ ಶಿಫ್ಟ್ಗಿನ್ ಮಾ ಆಗ್ಯಾವೇನ್ ಮಾಡ್ಯವ ಅಂತ ತಂದೆ ನವು
ಹ್ಮ ಎಟ ಮುಚಾರ
ಹೌದೌದು ಅದ ಮತ್ತೆ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ಾಗ ಬಾಳ ಮಾಡತಲಾ ಅಲ್ಲೇ ಜನ ಜಗ್ಗೆ ನೋಡಿ ಆಾನ ಒಂದ್ ಗದ್ಲಿ ಇ ನೋಡಿಲ್ಲ ಅಲ್ಲಿ
ಹ್ಮ್ ಬಾರಿಟ್ಯಾಷಲ್ತ ಆಾ
ಹಾ ಕುಂದ್ರಾಾಗ ಸಂತೆಗ್ ಜಾಗ ಸಿಗತಿಲ್ಲ ಅಲ್ಲಿ
ಹೌದೌದು ಹ್ಮ ಹ್ಮ್ ಅಂಗೇ
ಅದ ಇದು ನಮ ತಮ್ಮನ್ ಆ ಯತ್ನ್ಯಾಗ ಮಾತಾಡ್ನಲ್ಲ ನನ್ ನಮ ತಮ್ಮಂದು ನಮ್ ನ ಮತಾಡನ್ ಅದ್ರಾಗ ಅದೇನು ಏನ್ ಕ್ಯಾನ್ಸಲ್ ಆಗ್ತವೆ ನಾವು
ಆಯದು ರೂ ಅದಕ್ಕಂತ ಸಮಂಗಾಲ
ಯಾರಾದ್ರರು ಮಾತಾಡ್ಬೋದನಾ
ಅವ ಬಲೆ ಎಷ್ಟ ೈಮ್ ತಮ್ಮ ಬಲೆ ಇಡಿ
ಒಂದೇ ಆದ ಒಂಬೈಲ್ಲಿ
ಇನ್ನ ಮಾತಾಡ ಮೂದಲನ
ಒಂದ್ ದಿನ ಮೂರ ನಾಕವ್ ಅಂತ
ಹ್ಮ್
ಇಪ್ಪತ್ನಾಲ್ಕೇನು ಆಗ್ಯಾವೆ ಇನ್ನು ಮೂರ ಐದುಾವಿರಾವೇನು ಅಂತೀನಿ
ಹೌದಾ ಈಗ ಅ್ರಲ್ಲಿ ಅವ್ನ ಅಡಲಿಸಿದ ನೀವು
ಇಲ್ಲ ಇದು ಬೇರೆದುಲ್ಲ ಇಚ್ಚಿನಿ ಹೆಂಗಂದ್ರ ಆಾತ್ನಾಗ ಮತ್ತತ್ ನಾನನ್ ಒಂದ ಎರಡು ಮೂರು ಹಚ್ಚಿದನಲ್ಲ ಅದಕ್ಕೆ ಕ್ಯಾನ್ಸಲ್ಗ ಆಯ್ತ್ ನಂತಜನ ಒಟ್ಟ ಹತ್ತು ನಿಮಿಷ ತನ ಒಬ್ರೇ ಮಾತಾಡ್ಬೇಕಾನ
ಹ್ಮ್
ಹಾ ತೇ ಕೇಳ್ದನನು
ಅಲ್ಲ ಅದು ಕ್ಯಾನ್ಸಲ್ ಆಗಲ್ಲ ಇದ್ಯಾವ ನಂಬರ್ಗೆ ಹಚ್ಚಿದಲ್ಲಿ
ಶಾನ್ ಫೈ್ದಿದ್ದದ ನಾಕ್ ಮಾತನಾಡನಲ್ಲ ಅವತ್ತು ಎಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೊಂಟ ನಂತ ತಂದೆಲ್ಲ
ಅದೇ ಇದೇ ನಂಬಾರನಾ ಹೌದಾ
ಮತ್ತೆ ಇನ್ನೊಂದಿ ಇತ್ತು ಇನ್ನೊಂದಿತ್ತ ಮತ್ತೆ ಏನಾದ ತಗೋ ಕುಂತೀಂದ ಎಲ್ಲ ಅದಕ್ಕೇಏನ್ ಹಚ್ಲಿಲ್ಲ ಮತ್ತೆ
ಹ ಬಸ್ಿನ ಒಂದ್ ಕಾ ಅಂತ್ರಿ ಅದ ಏನು ಎರಡ ಆಗಲ್ಲ ಅದ ಸೌಂಡ್ ಜಾಸ್ತಿ ಬಂದಿಲ್ಲ ಅದ ಕರ್ಕರ್ ಕರ್ಕರ್ ಬಮ್
ಹೌದೌದು ಗಾಳಿಗೆಲ್ಲ
ಹ್ಮ್
ಹ್ಮ್
ಎತ್ತಾ ನೀ್ ಎಷ್ಟ ಎತ್ತು
ಆಾ
ಎತ್ ಇಷ್ಟಾವ್
ಸ್ಯಾಡಾವ
ಎರಡ ನ ಮತ್ತೆ ಏನ್ ನ ಆಕಳ ಹೂವು ಎಮ್ಮೆ
ಒಂದ್ ಹಾಕುವ ಅದಾ
ಹ್ಮ್
ಅದ್ರ ಖರ ಅದ
ಅಂದ್ರ ಮಜ್ಜಿಗೆ ಮಾಡ್ತಾರ ಮನೆ
ಮಾಸರ್ದು ಒಂದೊಂದ್ ಒಂದೊಂದ್ ಗ್ಲಾಸ್ ಇರ್ದಲ್ಲಾ
ಹ್ಮ್
ಅದೇ ಮಜ್ಜಗ್ ಮಾಡ್ತಾರ ಇಲ್ಲಾಂದ್ರೆ ಮಜ್ಜಿಗೆ ಮಾಡ್ಕಾರ ಯಾವಾಗನ ವಾರದಾಗ ಎರಡ್ ಸಲ ಮೂರ್ ಸಲ ಮಜ್ಜಿಗೆ ಸಾರ ಸಾಂಬಾರ
ಎಲ್ಲ ಮತ್ ಬೆಣ್ಣೆ ಅಂಗ ಕೈಐತ್ರಿ ಮತ್ಜ್ಜಿ ಮಾಡೇತಲ್ಲ ಬೆಣ್ಣಿ
ಹ್ಮ್ ಮಜ್ಜಗ್ ಮಾಡಿ ತಗವಕ್ ಅಂದರನು ಈಗ ಊರ್ಯಾಗ ಊರಾಗ ಮಾರಕ್ ಬರ್ತಾರಲ್ಲಾ
ವು ಸರಿಯಾಗಿರಲ್ಲ ಯಾರ ಡಾಲ್ಡಾ ಮಿಕ್ಸ್ರ್ದದು
ಇಲ್ಲ ಇಲ್ಲ ಒ ಒಬ್್ರ ಹೆಂಗಂದ್ರ ಕಗಶಿ ಹರಯರ ಅವರು ಕೂನಾರ ಅವರು
ಹ್ಞೂ
ಹಿಂಗ್ ಬೀಗ್ರ ಹತಾರ ಅವರ
ಹ್ಮ್
ನಿಕ್ಕಿ ಅವ್ರ ನಂಬರ್ ಫನ್ ತಗಾದ ನಿಕ್ಕಿ ತುಪ್ಪ ಅದು ಎಮ್ಮ ಇದು ಗಮ್ಮಂತರ್ ಇತದ ಇಲ್ಲಿ ಇಲ್ಲಿ ಇಟ್ಟ್ರ ಮನೆ ತುಂಬಾ ಗಮ್ಮ ಅಂತ ನೋಡೋದ ಸ್ವಲ್ಪ ಕೇಲಿ ತೆಗ್ದಿಟರು
ಎಮ್ಮಿತ್ ತಿನ್ ಬೇಡ ಮಾಡೋ್ಪ ನಾ ಮಜ ಆಯ್ನಲ್ಲ ಹಾಕತಪ್ಪತಿ ನ ಎಮ್ಮತ್ ಬೇಡ
ಯಾಕ ಹೆಮ್ಮಿದೆ ನದು
ಎಮಿ ತಿಿನಬಡ ನಡ ಎಮ್ಮಿ ಎಲ್ಲಿ ಎಲ್ಲಿ ಇರ್ತಾರೆ ಎಮ್ಮಿ ಎಲ್ಲಿ ಊರಗಾರ ಅಡವೆಗಾರ ಅವರು
ಅವರು ಊರು ದಾಟಿ ಅಡವೆಗಾರ ಅನ್ಪ ಕಕ್ಷಿಗ ರೀ ಕವ ಅಜಯ್ ಅಜಯ್ ಪಿಜಯ್ ಇದ್ವಲ್ಲ ಅಜಯ್ ವಿಜಯ್ ಅವರೂರ್ಲೇ
ಹೌದಾ
ಬೀರೆ ಪೀರೆ ಇದು ಒಂದು ನಾಲ್ಕೈನ ಮಾಸ್ಟರ್ಲಿಿಗೆ ಇದಿಲ್ಲ ಅದು ಲೈಬ್ರರಿಯಾಗ
ಹಾ ಹಾ
ಇದೇ ಅದೇ ಊರ
ಹೌದ
ಹ್ಮ್
ಕ ಬೀದೆನಾ ಹ್ಮ ಹ
ಅದು ಅದೊಂದ ಸರೆ ಹಾಕದೊಂದ್ ಸೇರೆ ಇದೊಂದ್ ಸೇರೆ ಅಷ್ಟೇತ್ವಿ
ಹ್ಮ್
ಅದು್ಣಾರೆ ಅದು ಉಣದು ಇದು ಉ್ಣಾರೆ ಇದು ಉಣ್ಣದು
ಆಕಳದ ಬರೆ ತ ಪೋಣ ಸರಿ ಮ ಆಮಲೆ ೋನ್ ವರಕ
ಹಾಂ ಹಾಂ ಅಚ್ಚಿಲ್ಲ ನಂಗೆ